ಬರ
ಏನು ಇಷ್ಟೊತ್ತು ಕರೆ ತೆಗಿಯಕ್ಕೆ
ಕಿಚನ್ಗ್ ಹೋಗಿದ್ದೆ ತೆಗೋ ಅಷ್ಟ್ರಲ್ ಕಟ್ ಕಾಲ್ ಇದಾಗೋಯ್ತು.
ಅಡ್ ಹೋಗಿದ್ದ
ಹ್ಮ
ಏನ್ ಅಡ್ಗೆ ಮಾಡ್ತಾ ಇದೀಯೇನು
ಕುಡಿಯಲು ನೀರ್ ನೀರು ಆಯ್ತಾ ಊಟಾ?
ಆಯ್ತು ನಿಂದು?
ಇನ್ನ ಇಲ್ಲಪ್ಪ ಮಾಡ್ಬೇಕು. ಮಳೆ ಈ ಕಡೆ.
ಹ್ಮ್ ಮಳೆನಾ?
ಹಾಂ
ಇಲ್ಲ ಲೇ ಮಳೆ ಇಲ್ಲ ಏನಿಲ್ಲ ಸ್ವಾಮಿ.
ನಮ್ ಕಡೆ ಈಗ ನಿಲ್ತು
ಹ್ಮ್ ಏನ್ ಜೋರ್ ಮಳೆನಾ?
ಹ್ಮ್
ಹ್ಮ್ ಹ್ಮ್ ಹ್ಮ್ ಹೋಗ್ಲಿ ಬಿಡಿ. ಏನ್ ಸಮಾಚಾರ ಊರ್ ಕಡೆ ಏನನಾ? ಕರೆ ಮಾಡಿದ್ದಾ?
ಹ್ಮ್
ಏನ್ ಮಳೆ ಅಂತ ಆ ಕಡೆ?
ಏನ್ ಹೇಳಿಲ್ಲ, ಮಳೆ ಏನ್ ಇಲ್ಲಾಂದ್ರು.
ಹೌದಾ.
ಹ್ಮ್
ಹ್ಮ್
ಏನ್ ಮಾಡಿದ್ರು ಮನೇಲಿ?
ಮನೇಲಿ ಎಣ್ಣೆಬದನೆಕಾಯಿ ಸಾರೂ ಮತ್ ಅದ ಯಾವ್ದು ಗೊಡ್ ಖಾರ ಅಂತಾರೆ.
ಹ್ಮ್
ಅದುನ್ ಮಾಡಿದ್ರು.
ಹ್ಮ್
ಹ್ಮ್ ಚೆನ್ನಾಗಿತ್ತು ಅದೊಂತರ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕೊಂಡು
ಅವನ್ ದರ್ಶನ್ ತರ್ತಿದ್ನಲ್ಲಪ್ಪಾ ಸ್ಕೂಲ್ಗೆ ಶಾಲೆಗ್ ತರ್ತಿದ್ನಲ್ಲ
ಹ್ಮ್ ತರ್ತಾಯಿದ್ನಾ ಅದೆಲ್ಲಾ ಒಂದ್ ಕಾಲ ಬಿಡು. ಹೆಂಗವ್ರಪ್ಪ ನಮ್ ಪ್ರಾಂಶುಪಾಲ್ರು ಚೆನ್ನಾಗವ್ರ?
ಹ್ಮ್ ಸಲ್ಪ ನೆಟ್ಟುಗ್
ಆಯಮ್ಗೇನು ಚೆನ್ನಾಗೇನೊ ಇರ್ತಾನೆ ಅಂದೆ.
ಹ್ಮ್ ಏನು ಈ ಕಡೆ ಹೊಸ ಕಟ್ಟಡದಲ್ ಏನಾನ ತೆರೆದವ್ರ ಹೊಸ ಕ್ಲಾಸ್ ಗುಳ್ ಏನಾದ್ರು?
ನಾನು ಆ ಕಡೆ ಹೋಗಿಲ್ಲ ಜಾಸ್ತಿ
ಹ್ಮ ಹ್ಮ್ ಹ್ಮ್ ಹ್ಮ ಕೂಡ ನನು ನಾವ ಅಪ್ಪ ಹಿಂಗೆ ಶಾಲೆಗೆ ದುಡ್ಡು ಕಟ್ಟಕ್ ಹೋಗಿದ್ರಂತೆ ನನ್ ತಮ್ಮಗೆಗ ನ ಮೇಡಮ್ ಇಟ್ಕೊಂಡು ನನ್ ತಮ್ಮ ಹೆಸ್ರು ಬರೀ ನನ್ನ ಹೆಸರು ಬರದ್ರಂತೆ ಆ ಚೀಟಿಗೆ
ಹಾ
ಹಾ ನೋಡಂಗೆ ಅಂತ
ನನಗೆ ಪ್ರೀತಿ ಜಾಸ್ತಿ ಆಗಿದೆಪ್ಪ ನಮಗೆ ಮೇಡಮ ಆರಿಯಾ
ನಂತರ ಹೆಸರು ಮಾಡುವ ಅಂತ ಹೇಳ್ತಾ ಇದ್ದೀನಿ ನಿಂಗೆ
ಆಯ್ತಪ್ಪ ಆಯ್ತೋ
ನೀ ಜನನ್ ಮಡಗಿನೀ ನಿಂಗೆ
ಹ್ಮ ಆ ಒಳ್ಳೆದು ಚೆನ್ನಾಗಿ ಖುಷಿಯಾಗಿರ
ಹ್ಮ್ ಖುಷಿಯಾಗಿ ಇದ್ದೆಇರ್ತೀನಿ
ಹ
ಏನ್ ಸಮಮಾಚಾರ
ಏನಿಲ್ಲ
ನಾನು ಮೈ ಬೆಳಸ್ಬೇಕಕ್ ಅಂದಕೊಂಡ ಟ್ಟೋ
ಹ್ಮ
ಓಟ್ಸ್ನನ ತಗೊಂಡ್ಬಿಟ್ಟಿದ್ದೀನಿ ಇವಾಗ
ಹ್ಮ್
ಒಂದು ಕೆಜಿ ಬನ್ ನಾನೂರು ರೂಪಾಯಿ ತಗೊಂಡಿದ್ದೀನಿ ಏನೇ ಆಗ್ಲಿ
ಹಾ
ಮೈ ಚೆನ್ನಾಗಿ ಬೆಳೆಸಬೇಕು ನಾನು
ತಪ್ಪಾಯ್ತು
ಅಂಗಿಗಳಲ್ಲ ಅರ್ಗ ಅರ್ಧಕ್ಬೇಕ್ ಅನ್ಕೊಂಡಿದೀನಿ ನಾನು
ಅಲ್ಲ ಆ ತರ ಮೈ ಬೆಳಸ್ಬೇಕಂತಾರ ಅದು
ಹ್ಮ್ ಆಯ್ತಪ್ಪ
ಹ್ಮ ಹಂಗು ನನ್ ಜೊತೆ ಹೋದ ಹುಡ್ಗನ್ ಕೇಳ್ದ ನಾನ ಏನೇನ್ ಮಾಡ್ಬೇಕು ಸಂಜೆ ಹೆಂಗಿದ್ರು ಬರೋ ತಡ ಆಗ್ತದ ಮನೆಗೆ
ಹ
ಅದಕ್ಕೆ ಇನ್ನ ಮುಂಜಾನೆ ಮಾಡ್ಬೇಕು ಮುಂಜಾನೆ ಆದ್ರೆ ಹೊಟೆಲ್ಲ ಖಾಲಿ ಇರ್ತದೆ ಆಮೇಲೆ ನಾನೇನಾನ ಉತ್ಕ ಇರೋದೆತ್ತಕೋದ್ರೆ ತಲೆ ಸುತ್ತದ ಆತರ ಆಗ್ತದೆ ಅದಕ್ಕೆ ಬೆಳಿಗ್ಗೆ ಏನ್ ತಿನ್ಕೊಂಡ್ ಹೋಗ್ಬೇಕು ಅಂತೆಲ್ಲ ಕೇಳ್ದ ತಗಟ್ಕೊಂಡು ಈತರ ಮೊಸರು ಜೇನು ತುಪ್ಪಾ ತಿನ್ನು ಮತ್ತೆ ಬಾಳೆಹಣ್ಣು ತಿನ್ನು
ಹ್ಮ್ ಬಾಳಲಿ ಎರಡು ಎರ್ ತಿನ್ ನ ಬೆಳಿಗ್ಗೆ ಎರಡು ಮಧ್ಯಾಹ್ನ ಎರಡು
ಬಾಳೆಹಣ್ಣು ಎರಡು ಎರಡ ತಿಕ ಏನಾ ಒಂದ ತಿಂದ್ರೆ ಸಾಕು
ಯರಡ್ ಯರಡ್ ತಿನ್ನು
ಹ್ಮ ಯಾವ ಹೋಗಲ್ಲೇ ಯಾವನ ತಿಂತಾನ ಎರಡ ಎರಡು
ಹ್ಮ್ ಹ್ಮ್
ಮೊಟ್ಟೆ ತಿನ್ನು
ಹೂನಲ್ಲಿೇ ಒಂದ್ ಮಟ್ಟನ್ ಬ್ರೆಡ್ ತಂದ ಬಿಡೋಣ ಅನ್ಕೊಂಡಿದ್ದೀನಿ
ಹ್ಮ್ ಮೊಟ್ಟೆ ತಿಂತಿರಬೇಕ್ ಕೈ ಎರಡು ಎರಡು ಎರಡು ಎಡಿ
ದಿನ ಎರಡು ತಿನಬೇಕು ಆದ್ರ ಇವ್ರನ್ ಕೇಳಕ್ ಒಂತರ ಬೇಜಾರು ಏನೋ ನಮ್ ಗೆಳೆಯರ್ ಗೊತ್ತಿರೋರು ಕೊಟ್ಟು ಬಿಡೋಣ ಮಟನ್ ಕೊಡಿಸಿಬಿಡೋಣ ಅವರ ಬೇಸ್ಕಹೊಂಡ ಕೊಡ್ತಾರಣ ಅಂತ ಅನ್ಕೊಂಡಿದೀನಿ ಅಂತಾಗಗ ನಂದ ಕೆಲಸ ಮಾಡೋರು ಯಾರಿಲ್ಲ ಸದ್ಯ ಕೆ ಅದೆ ಕೇಳೋದ್ ಕೇಳ್ತೀನಿ ಕೇಳೋರ್ನ ಅವ್ರು ಏನಂತಾರೋ ನೋಡ್ತೀನಿ ಆಗಿಲ್ಲ ಅಂದ್ರೆ ಮನೇಲಿ ಏನೋ ಒಂದು ಉಗುಸ್ಕೊಂಡು ಪಗಸ್ಕೊಂಡು ಅವ್ರ ಬೇಜಾರಾದ್ರುನು ಸರಿ ಅನ್ಕೊಂಡು ಹ ಮಾಡ ಅಗಷ್ಟು
ಒಂದು ಜಂತ್ರ ಬಂದಿದೆ ನೋಡು ಬೇಸ್ ಕೊಡೋದು
ಏನ್ ಬಂದೈತೆ
ಯಂತ್ರ ಯಂತ್ರ
ಏನ ಕಾಲೆ ಆ ಬಿಸಿ ನೀರ ತಣ್ಣೀರ ಗೆ ಹಾಕಿಬಿಟ್ಟರೆ ಸ್ವಲ್ಪ ಹೊತ್ತ ಬೆಂಕಿ ಮೇಲೆ ಇಟ್ರೆ ಆಯ್ತಪ್ಪ ಮೊಟ್ಟೆ ಅದಿಕ್ಕೂ ಯಂತ್ರಗಳು ಕಂಡ ಇಡ್ಕೊಂಡು ಏನೋಪ್ಪಾ ಜನ ಇಷ್ಟ ಬೇಗ ಸಾಯಿಸಬೇಕು ಅನ್ಕೊಂಡವ್ರಪ್ಪ ಅವರು
ನಾ ಹದಿನೈದು ನಿಮಿಷ ಅಷ್ಟೇ
ಹ್ಮ್ ಕಂಡು ಹಿಡಿಯೋದನ್ನ ಕಂಡು ಹಿಡಿದ್ರೆ ಒಂದ್ ಅರ್ಥ ಇರ್ತದೆ ಏನೇನೋ ಕಂಡು ಹಿಡ್ಕೊಂಡ್ ಎಂಗ್ ಅಪ್ಪಾ ಇವರ ಎಲ್ಲಾ ಸ್ವಾಮಿ
ನಮ್ಮ ದೇವಸ್ಥಾನ್ ಮಾಡಕ್ ಕೆಲಸ್ ಸಾರಲ್ಲ ಕೂತ್ಕೊಂಡ್ ಇರುತ್ತಾರೆ
ಹ್ಮ್ ಹ್ಮ್ ನಮ್ ದೇಶದವ್ರೇ ಮಾಡಿದ್ರು ಇಲ್ಲ ಬೇರೆ ದೇಶದವ್ರರು ಮಾಡಿರೋದ್ ನಮ್ ದೇಶವ್ರು ಉದ್ಧಾರ ಮಾಡಕ್ ನೋಡ್ತಾವ್ರರು ಗೊತ್ತಿಲ್ಲ
ಅದು ಕರೆಕ್ಟೆ
ಹ
ನಮ್ಮ ದೇಶದವರು ಏನಂದ್ರು ಬೇರೆಯವರು ಹಿಡ್ಕೊಂಡು ಓಡಾಡುತ್ತಾರೆ
ಹ್ಮ್ ಏನು ನಾಳೆ ನಾ ನಮ್ಮ ಪ್ರಧಾನ ಅಥವಾ ನಮ್ಮ ಮುಖ್ಯಮಂತ್ರಿ ಪ್ರಮಾಣ ಸ್ವೀಕಾರ ಮಾಡಬಹುದು ಹ ಹೊಸ ಮುಖ್ಯಮಂತ್ರಿ ಹ್ಮ್ ಏನಪ್ಪಾ ಮೊನ್ನೆ ಇದರಲ್ಲಿ ದೂರವಾಣಿ ಎಲ್ಲಿ ನೋಡ್ತಾ ಇದ್ರೆ ಅವ್ನ್ ಯಾರು ಮುಖ್ಯಮಂತ್ರಿ ಹೋಗ್ತಾ ಇದ್ದ ರಾಜೀನಾಮೆ ಕೊಡಕೆ ಅಂತ ಅವನ್ ಯಾರೋ ಬಂದು ಗಾಡಿ ಮುಂದೆನೆ ಬೀಳ್ತಾನಪ ಮಲ್ಕೊಂಡ್ ಬಿಡ್ತಾನೆ ನನ್ ಮೇಲೆ ಹತ್ಸ್ಗೊಂದು ಹೋಗ್ ಬಿಡ್ರಿ ರಾಜೀನಾಮೆ ಕೊಡಬೇಡ್ರಿ ಅದು ಇದು ಅಂತ
ಅದೆಲ್ಲ ನೋಡಿದ್ರೆ ಸ್ವಾಮಿ
ಪುಣ್ಯಾತ್ಮ ಅವ್ನು
ಗಾಡಿಗೆ ಬಿಲ್ ಅಡ್ಡ ಮಾಡಕೊಂಡರು ಅಂತ ಪುಣ್ಯಾತ್ನು.
ಹಾ ಅಲ್ಲಾ ನಮ್ಮ್ ಮುಖ್ಯಮಂತ್ರಿರಿಗೆ ಎಪ್ಪತ್ ವರ್ಷ ಆಗೈತೆ. ನೂರಾ ಇನ್ಯಾಕೆ ನಮ್ಮ್ ಮುಖ್ಯಮಂತ್ರಿ ಹೇಳು
ಹ್ಮ್ ಏನುಕ್ಕು ಕೆಲ್ಸಕ್ಕೆ ಬಾರದವನು.
ಹ್ಮ್.
ಹ್ಮ್ ಮುಖ್ಯಮಂತ್ರಿನ ಏನ್ ಪ್ರಧಾನ ಮಂತ್ರಿನೋ
ಎಲ್ಲಾ ದುಡ್ಡು ಮಾಡಕೋ ನೋಡ್ಕೊಂತರ್.
ದೇಶ ಏನೋ ಉದ್ಧಾರ ಮಾಡ್ತಾನೆ ಅವ್ರ ಎಷ್ಟೋ ವರ್ಷಗಳಿಂದ ದೇಶ ಉದ್ಧಾರ ಆಗಿದ್ದಂತೂ ಇಲ್ಲ.
ಏನೋ ಉದಾರ ಆಗ್ತಾ ಅಯ್ತೆ ಒಂದ್ ಕಡೆ ಆಗ್ತೈತೆ ಒಂದೊಂದ್ ಕಡೆ ಆಗ್ತಾ.
ಹ್ಮ್.
ನಮ್ ಕರ್ನಾಟಕ ಅಂತೂ ಇಲ್ಲವೆ ಇಲ್ಲ ಬಿಡು.
ಹ್ಮ್ ಈ ಊರು ಒಬ್ರು ನೋಡ್ಕೊಂಡ್ ಒಬ್ರು ಒಬ್ರು ನೋಡ್ಕೊಂಡ ಒಬ್ರು ಇವೆಲ್ಲದ ರಾಜ್ಯದವ್ರು ಅದೇ ಮಾಡ್ತವ್ರಪ್ಪಾ ಹೆಂಗ್ ಸರ್ ಬಸ್ ಫ್ರೀ ಕೊಡೋ. ಮತ್ತೆ ಉಚಿತ ಕೊಡೋದಂತೆ. ಹಾ ತಮಿಳ್ನಾಡಲ್ಲಂತೂ ಸ್ವಾಮಿ ಕೊಡ್ಬಾರ. ಕೆಲ್ಸ ಏನೇನೋ ಕೊಡ್ತವನ ಉಚಿತ ಉಚಿತವಾಗಿ ಮದ್ವೆ ಆದ್ರೆ. ಎಷ್ಟೋ ಕೊಡ್ತಾನಂತಪ್ಪ ಮದ್ವೆ ಆದವ್ರ್ಗೆ. ಬಂಗಾರನ ಏನೋ ಕೊಡ್ತನಂತೆ ನನಗೆ ಇವೆಲ್ಲ ಕೊಟ್ಟ. ಕೊಟ್ಕೊಂಡು ಹೋದ್ರೆ. ಹೆಂಗಗೆ ಹೇಳು ಇಏನೋ ಒಂದು ಅರ್ಥ ಇರ್ಬೇಕಲ್ಲ.
ಹ್ಮ.
ಅಂದ್ರ ಬುದ್ಧಿವಂತಿಕೆ ಏನೋದ ಇರ್ಬೇಕು ಜನಕ್ಕೆ ಅದ ಉಚಿತ ಕೊಡ್ತಾರ ಇದು ಉಚಿತ ಕೊಡ್ತಾರ ಅಂತ ಅನ್ಬಿಟ್ಟು ಆಸೆ ಪಟ್ಬಿಟ್ಟು ಏನೇನೋ ಮಾಡಕ್ ಹೋಗ್ತಾರೆ ಜನ.
ಡೆವಲಪ್ ಮಾಡೋ ಇದ್ರಲ್ಲಿ ನೋಡ್ಬೇಕು.
ನನ್ಗೆ ಆಗದ ಇಲ್ಲ. ಜನ ಹಂಗಿದ್ರೆ ಹ್ಮ್ ಇವತ್ತಿಂದ ಆಯ್ತಾ ಹಂಗ ಇನ್ನೊಂದೇನ್ ಗೊತ್ತಾ ನಮ್ ಜನ ಸ್ವಾರ್ ಜಾಸ್ತಿ ನಾನ್ ಆಯ್ತಾ ನನ್ ಮಕ್ಳಾಯ್ತ. ಎಟ ಆಯ. ನಾವ್ ಚೆನ್ನಾಗಿದ್ದೀವಾ ಅಷ್ಟೇ. ನಮ್ ದೇಶದಲ್ಲಿ ಏನ್ ನಡೀತಾ ಇದೆ ಅಪ್ಪ. ಅವನ ಹೆಂಗನ ಸಾಯ್ಲಿ
ಹೂ
ನಮ ದೇಶದಲ್ಲಿ ಜನ ಯೋಚನೆ ಮಾಡದು ಹಾ ಹಾ ಆತರ ಇವರ ಯೋಚನೆ ಮಾಡೋದು ಏನ್ ಮಾಡತಿ ಅಂತ ಜನ ನಾವ್ ಏನು ಮಾಡೋದಿಕ್ಕ ಆಗಲ್ಲ ಸುಮ್ಮ ಬಿಡ್ಬೇಕು
ಹನ್ಪ್ಪ ಸಮಮ್ಮತರ ಮತ್ತೆ ಯಾವಾಗ ಊರ್ ಕಡೆ
ಈ ವಾರ ಶನಿವಾರ ರಜಾಯತ್ರ ಬರೋಣ ಅನ್ಕೊಂಡಿದ್ದೀನಿ ಶನಿವಾರ ರಜಾಯತ ಎಲ್ಲ ಗೊತ್ತಿಲ್ಲ ಮೊದಲ್ನೇ ಶನಿವಾರ ಅಲ್ಲಾ ಈ ಶನಿವಾರ ಬರದು ಬಂದ್ಬಿಡ್ತೀನಿ ಹಂಗಾದ್ರೆ ಹು ಬರ್ತೀನಿ ಹಂಗಾದ್ರ ಬರ ಊರ್ಗ ಸಾ
ಹೂ ಬಾ ಬಾ
ಹಗೆ ನನ್ ಮಾಡೋದು ಹು ಹೆಂಗ ಬರಲೋ ಏನ ವಾಪಸ್ ಹ ಬರ್ತೀನಿ ಈ ವಾರ ನಡ್ರಿ ನೀನು
ನಾನ್ ಶುಕ್ರವಾರ ಬರ್ತೀನಿ ಶುಕ್ರವಾರ ನ ಮಧ್ಯಾಹ್ನ ಬಂದ್ಬಿಡ್ತೀನಿ ಶುಕ್ರವಾರ ಮಧ್ಯಾಹ್ನನೇ ಹೊಓಡ್ತೀನಿ ಎಕ್ಸಾಮ್ ಬರ್ದಬಿಟ್ಟು
ದಿನನೇ ಬರಕ್ ನೋಡ್ತೀನಿ ಆದ್ರೆ ಮಧ್ಯನನೆ ಬಂದ್ ಬಿಡ್ತೀನಿ ಶನಿವಾರ ನಿನ್ ಕರೆ ಮಾಡ್ತೀನಿ ಬೆಳಿಗ್ಗೆನ್ ಹೋಗೋಣ ಯಾಕೆ ಜಾಸ್ತಿ ಹೋಗೋಣ ಹೋಗೋಣ ಅನ್ಕೊಂಡು ಹಿಂದ್ಯಾಕೋ ಬಂದಿದ್ದೆ ದಿನಾಂಕಗಳನ್ನ
ಕೊಳ್ಳಾರಿ ಹೋಗೋಣ ಕೊಳ್ಳಾರಿ ಕೊಳ್ಳಾರಿ ಹೋಗೋಣ ಕೋಲಾಲಪುರಕ ಅಲ್ಲಿ ದೇವಸ್ಥಾನ ಹೋಗೋಣ
ಅಲ್ಲೇ ಯಾವ ದೇವಸ್ಥಾನ
ಆಂಜನೇಯ ದೇವಸ್ಥಾನ
ಏ ನಾವ್ ಈ ದೇವಸ್ಥಾನ ಹೋಗೋಣತ್ತ ನನ್ಗೆ ಯಾಕ ನನ್ಗೆ ಈ ದೇವಸ್ಸಾನಕ್ಕೆ ಹೋಗಕ್ ಇಷ್ಟ ಅದಕ್ಕೆ ಕ್ಕಿಂತ ಹೇಳ್ಬೇಕು ಅಂದ್ರೆ ಈ ಕಡೆ ಹಳ್ಳಿಗಳಲ್ಲೇ ಐತಿ ನೋಡು
ಹೂ ಅಲ್ಲೋ ಕೊಲಾರಗ ಹೋಗ ಹಿ ಅಲ್ಲಿ ಶನಿಮಾತ್ಮ ದೇವಸ್ಥಾನಕ್ ಹೋಗಿ ಹಂಗೆ ಆ ದೇವಸ್ಥಾನಕ್ಕೆ ಹೋಗ್ಬರೋಣ ಅಂತ ನಾನ್ ಹೇಳ್ತಿರೋದು
ನಂಗ ಯಾಕೋ ನಂಗೆ ನೆಮ್ದಿ ಸಿಕ್ಕಲ್ಲಲ್ಲೇ ನನ್ಗೆ ಇಲ್ಲೋದ್ರನೆ ಒಂಥರಾ ನೆಮದಿ ಏನೋ ಹೋಗ್ ಬಂದಿದ್ದೀನ ಅನ್ನೋದು ಇದಿರೋದು ನನ್ಗೆ ತೃಪ್ತಿ ಇರೋದು ಅಂದ್ರೆ ತೃಪ್ತಿ ಸಿಗಲ್ಲ ಅಂತ ಹೇಳ್ತಾ ಇದ್ದೀನಿ
ಹ್ಮ್ ಸರಿ ಆಯ್ತು ಬಾ